ಹಲೋ
ಹಲೋ
ಹಲೋ ಹಲೋ ಏನ್ ಮಾಡತಿವ ಲಲ್ತಾ ಏನ್ ಮಾಡತವ ಅಂದೆ
ಕುಂತಿದ್ನಕ್ಕ
ಹ್ಮ ಹ್ಮ್ ನಿನ್ ಮಕ್ಳ
ಯಾಕ ಯಾಕ್ ಇಷ್ಟೊತ್ತನ ಮಕೊಂಡ್ಯಾಳ
ಅ
ಹಾ ಸಣ್ಣಕ ಇವತ್ತಗನ್ ಬರ್ಡೇ ಏನು ಇವತ್ತಕನ್ ಬರ್ತಾಡ ಹಾ ಒಂದ್ ವರ್ಷದಕ್ಕೆ ಅಲ್ಲ
ಒಂದ್ ವರ್ಷದ
ಒಂದ ಹ ಹಾ ಹಾ
ಆದ್ರ ಅಲ್ಲೇ ಬಂದಿಲ್ ನೋಡಕ ಈಗ ಒಂದ್ ಸ್ವಲ್ಪ ಕಾಣ
ಲೆಟ್ ಬಂದ್ರ ಚಲ ಲೇಟಾಗಿ ಬಂದ್ರನೆ ಚಲೋ ಮಕ್ಕಳಿಗೆ ಇನ್ನ ಬಂದೆ ಎಲ್ಲ ಹಲೋ ಹಲೋ ಹಲೋ ಲಲಿತಾ
ಆಸ ಕತ್ತ
ಇನ ಬಂದಿಲ್ಲ ಆಕೆಗೆ
ಹ್ಮ
ಇನ್ನ ಅಲ್ಲೇ ಬಂದಿಲ್ಲ
ಇನ್ನು ಅಲ್ಲೇ ಬಂದಿಲ್ಲ
ಹ್ಞ ಹ್ಞೂ ಇಲ್ಲ ಸ್ವಲ್ಪ ಲೇಟಾಗಿ ಅಂದ್ರೆ ಚಲೋ ತಲೆ ಗಟ್ಟಿ ಗಟ್ಟಿ ಆಾಗಿರ್ತ ತಲೆ ಗಟ್ಟಿ ಆಗಿರ್ತದ ನಂರ ನಮ್ಮ ಬಲ್ಲಿ
ಹೌದಾ ನಂಬಲ್ಲಿ ಜಲ್ದಿನೇ ಬರ್ ಬಂದ್ ಬಿಡ್ಬೇಕಂತಾರ
ಕಡೆ ಲೇಟ್ ಆಗಿ ಅಲ್ಲಿ ಬರ್ಬೇಕು ಅಂದ್ರ ನಾಳೆ ಈಗ ಸಣ್ಣ ಇರಕಲೆ ಬರ್ತಾವಲ್ಲ ನಾಳೆ ನ ಅೆ ಜಲ್ದಿ ಬೀಳ್ತಾವಂತ ಕುತ್ತೋ
ಹೌದನಾ
ನನ್ ಮಗಳಗ ಜಲ್ದಿ ಬಂದಿದ್ದ ಹೇಗನಾ ಆತ್ ಏನ ಏನ ಅಲ ತಲಿಯದ ಇದಕ್ಕ ಏನೋ ಇದ ಗಟ್ಟಿಯಲ್ಲಿ ತಲಿಲ್ಲಾ ನಮ್ ತಂಗಿ ಮಗಗ್ ಲೇಟ್ ಆಗಂದಿದ್ದು ಗಟ್ಟಿ ತಲಿಯದ ನಾಳೆ ನಾಳೆ ಜಲ್ದಿ ಬಳಲ್ಲ ಅಂತಿದ್ರರು ಅದಕ್ಕಂದ ಮನೆ ದೊಡ್ಡವರು
ಹೌದನಾ
ಏನ್ ಟ ಬರ್ ಕೊಟ್ರ
ನ ಅದು ಇದು ಬರ್ತೀನಿ ಅದುಟ್ಟೀ ಬರ್ತಿ ದಿಲೇನ
ಟಿಲ ವರದು ಏನು ಫೋನ್ ಮಾಡಿಲ್ಲಾ ಎಲ್ಟು ಏನು ಫೋನ್ ಮಾಡಿಲ್ಲಾ
ನಿನ್ನೆ ಫೋನ್ ಹಚ್ಚಿದ
ಏನ್ ಬರ್ಕೊಡ್ರಂತ
ಹ ಬರದ್ ಇಟ್ಕೋರಿಿ ಬಂದಾಗ ಇದ್ ಮಾಡ್ತವ ಅಂದ್ರರು ಅಂದ್ರ ಕರೆಂಟ್
ಏ ಇದು ಏನಿನ ನಮಗ ನ್ ತಾರೀಕ ಲಾಸ್ಟ್ ಕೊಟ್ರೆ ಏನ್ ಮಾಡ್ಬೇಕಾ ಹಾಗಲ್ಲ ಹೇಳ್ತ ನಾಳೆಗೆ ನಾಕೂ
ನಾಳೆ ನಾ
ಅದ್ರಾಗ ಮಳೆ ಈ ಸಾದ್ ನೋಡ್ ಇವತ್ ಮಾಡ್ಬೇಕಂತ್ ತೇಳಳೆ ಮುಂಜಾನೆ ಕಳಸಿದ್ನಯ ಈಗ ಅಲ್ಲ ಎಲ್ಲಾಲ ಮಳೆ ಆದ ಒಂದ ಒಳ ಹೋಗೋದಗಲ್ದಂತ ನಾ ಮುಂದ್ ಅಕಡೆ ಸ್ವಲ್ಪ್ ದವಾಖಾನೆ ಹೋಗಿನಳಿ ಬಂದ್ಬಿಟ್ಟ ಅ ಮನ ನನ್ ಗಂಡ್ ನಾ ಫೋನ್ ಬಿಟ್ಟು ಹೋಗಿನಿ ಚ ನ ಮಾಡಿ ಬಿಸ್ಲಿಲ್ಲ ಅಂತೇಳಿ
ಯಾರಗ್ ಕರ್ಕೊಂಡ್ ಹೋಗಿದ್ದಿ
ನಾನು ನಮ್ಮ್ ಅತ್ತಿ ನಮ್ಮ ಆದ್ನ ಹೋಗಿದ್ದಿ ದವಕನಿಗೆ
ಹ್ಮ್ ಹ್ಮ್ ಹ್ಮ್ ನಿನ್ನೆ ಕರ್ಕೊಂಡ್ ಹೋಗ್ತಾರನ ಎಲ್ರು ಹ್ಮ್ ಹ್ಮ್ ಹ್ಮ್
ಹೋಗಿದ್ದೇವು ಆಗಳ ಬಂದ್ವಿ ಎಲ್ಲಿ ಸುಮಾಟೀಲ್ ನೋಡಿ ಧಿಲ್
ಅಲ್ಲಿಗ್ ತೋರ್ಸಿದ್ರನು ಇಲ್ಲ ಆಶೀರ್ವಾದ ಬರ್ಲಿ ತೋರ್ಸ
ಅಲ್ಯ ಅಲ್ಲಿಯ ಹೆಣ್ಮಳ ಅದಾಳ ಆ ಸ್ಕ್ಯಿಂಗ ಅದ ಎಲ್ಲಾ ಮಾಡ್ ಕತ್ರ
ಸ್ಕ್ಯಾನ ನಿಂಗ್ ಮಾಡಲ್ಲದ್ರ ಚ ಚೆಂದ್ ನೋಡ್ತ
ಹ್ಮ್ ಹ್ಮ್ ಚೊಲೋ ಅದಳ ಅಂದಿದ್ರ
ಆದ್ರುದು ಬಿಲ್ ಜಾಸ್ತಿ
ಇಕ್ಕಿ ಅಕ್ಕಿ ಆಶೀರ್ವಾದ ಹ್ಮ ಹಾ
ನಾ ಅಲ್ಲೇ ತೋರ್ಸ್ತೀನಿ
ಹ್ಮ್ ಹ್ಮ್ ಸ್ಕ್ಯಾನಿಂಗ್ ಎಲ್ಲಿ ಮಾಡ್ಸೋತಿ
ಕ್ಯಾನಿಂಗ್ ತಾಳೆಕೋಟಿ ಗಂಗಾಂಬಿಕಾ
ಗಂಗಾಬಬ ಅಲ್ಲಿ ತೋರಿಸ್ತ ನೀ ಹಾ ಹೆಂಗೆ ಯಾರ ತೋರ್ಸೋದಿದ್ರಿ ಇಲ್ಲಿ ಹುಣಸಕ್ಯಾಗ ಆಶೀರ್ವಾದ್ ತೋರ್ಸ್ತೇನ
ಹ್ಮ್ ಹಿಂಗೇಏನಾದ್ರು ತೋರ್ಸೋದಿತ್ತಂದ್ರ ಆಸೆ ಡೇಟ್ ತಿಂದು ಅದ್ರದು ಏನಂದ್ರು ಪ್ರಾಬ್ಲಮ ಇತ್ತು ಅಂದ್ರೆ ಈಗ ಆ ನನಗ ಅಂದ್ರೆ ಮದುವೆ ಆದಾಗ ಹದಿನೈದು ದಿನಕ ಇಪ್ಪತ್ತು ದಿನಕ್ಕೆ ಹೆಂಗೆ ಆಗ್ತಿತ್ತು ಹ ಅಲ್ಲೇ ತೋರ್ಸಿ ನಾ ಕಂಟಿನ್ಯಷ್ಯಗೆ ಆವಾಗಿಂದ ಅಲ್ಲೇ ತೋರ್ಸಕತ್ತನಿ ಹ್ಮ್
ನಾವು ಇಲ್ಲೇ ಹೋಗ್ದೇವ ಹೋಗಿ ತೋರ್ಸ್ಕೊ ಬಂದಿವ ನಾಮ್ ಮಾಡ ಎಲ್ಲ ಎಷ್ಟ ಆಗಿದೆ ಈಗನು ಮಳೆ ಬರತ್ತದ
ಈ ಕಡೆ ಮಾಡಾಗ
ಇಲ್ಲಿನ ಮಾಡಗದೆ ಬರಲಾಗಿದ ಆದ್ರ ಹನಿ ಹನಿ ಉದ್ರದು ಹೋಗದು ಮಾಡಕತ್ತಾದ
ಹ್ಮ್
ಕುಂತಿದ್ದೆ ನಾನು ಈಗ ಅದಕ್ಕೆ ಫೋನ್ ಅವ್ರ ಮಾಡಿದ್ರತ್ ಯಾಕ ಫೋನೇ ಮಾಡಿಲ್ಲಂತ ಅ ಅದಕೆ ಹೋಗಾಳೆ ಅಂತ ನಾ ಅನ್ಕೊಂಡೆ ಟಾರ್ಗೆಟ್ ಕೊಡ್ರರು ಹೋಗ ಕ್ಯಾಕ ಬುಟ್ಟಿ ಅಲ್ಲ ನೀನ್
ಅ ಎಲ್ಲಿ ಮಳೆ ಬಂತಲ್ಲ ಎಲ್ಲಿ ಹೋದು ಹೋಗ ಈ ಕಡೆಂದು ಒಡ್ಡಗಳೆಲ್ಲ ತುಂಬು ಹೊಲ್ಲ ಎಲ್ಲಾ ತುಂಬೇದ್ ನೋಡು
ಹಿಂಗ ಅಂತೆಲ್ಲ ಅಲ್ತಾ ಈ ಒಣ ಬಿಸದಾಗ ಹೆಂಗರಾ ಹೋಗಬಹುದು ಗದ್ದ್ಯಾಗಿ ಇಟ್ಟುಕ ಕಾಲ್ ಜರೆ ಬೋಳ್ತವ
ಹ್ಮ್ ಹ್ಮ್ ಮತ್ ನಾಳೆ
ಯವ್ವ ನಾ ನನಗೆ ಏನ್ ಗೊತ್ತು ನಮ್ ಒಂದ್ ದಿಸ್ ದಿನ ನಮ್ ಗದ್ದೆ ತಗಾಕ್ ಹೋಗಿದ್ದ್ಯಾ ಕಾಲ್ ಹಿಡುದಾಕ ಕೆದನು ಅಟ ಜಾರ್ ನಲ್ಲಿ ಒಡ್ಡಿನ ಮ್ಯಾಗ ಅದು ಈಟೆ ಇರ್ತದಲ್ಲ ಸ್ವಲ್ಪ ಅದ್ರ ಮ್ಯಾಗ ಹುಲ್ಲ ಬೆಳೆದ ಬಿಟ್ಟು ಬಿಟ್ಟತದಲ್ಲ ಕಾಲ್ ಚೋಡಾಲ ಎನಿ ನ ಅದ್ರ ಸ್ವಲ್ಪ್ ಜಿಗಟು ಮಣ್ಣ ನಿತ್ ಮುಗ್ಡೊಯ್ತು ತೆಲ್ಲಿಗೆ
ಹ್ಮ್
ಅದಕ್ಕೆ ಏನು ಮಾಡ್ಬೇಕು ಅನ್ನತ್ತೆ ಅ ಕಡೆ
ಹ್ಮ್
ಇನ್ನ ಅಷ್ಟಾಬೆಕ್ಕಲನಿನ ಇನ್ನ ಅವ್ರ ಲೆಕ್ಕ ನೋಡಿದ್ರೈ ಇನ್ನ ಯರ್ಡ್ನೂರ್ ಆಗ್ಬೇಕು ನಾನು
ನಿನ್ನೆ ನಾನು ಇಪ್ಪತ್ತಾಗಿರ್ಬೇಕು ನಿನ್ನೆ
ನಿನಿಪ್ಪತ್ತ ರೇಖಾ ನಮ್ಕಿನ ಹೆಚ್ಚು ಮಾಡ್ಯಾಳ ನೋಡಿ ಇಲ್ಲ ಮತ್ತೆ ಸರ್ ಡಾಟ ಹಾಕ್ಯಾರ್ ಅಲ್ಲ ಅದರ ಒಳಗೆ ನಾಕ್ ನೂರ್ ಅಷ್ಟೇ ಬಂದದ ನೋಡಿ
ನಂದು ಕಡಿಮೆ ಒಂದೈತು
ಯಾನ್ ಕಡಿಮೆ ಬರ್ ಬರ್ತುದೆ ಆದಂಗ
ಯಾರಿ ಗೊತ್ತು
ನಾನು ನಾಕ್ನೂರ ಹದ್ನೈತರ ಹದ್ನೈದು ಇಪ್ಪತ್ತು ಎಕರೆಗಡ್ಲೆ ಪರಕ್ ಬರದಾ
ವಿಕೋ ನಕ್ ನೂರ ಇಪ್ಪತ್ರೊಂಬತ್ತು ಮಾಡ್ಯಾಳ ಪ್ಲಾಟ್ ಬೌಂಡ್ರಿ
ನಿನ್ನೆನ ಮತ್ ಇವತ್ ಬ್ಯಾರೆ
ಅಕ್ ಅಕ್ಕಿಂದು ಅಗ ಮಾನಪ್ಪ ಬಡಿಗೇರ ಅವಂದೇ ಹೈಯೆಸ್ಟ್ ಅಷ್ಟ
ಈಗ ಮಾನಪ್ಪ ಅಣ್ಣ ನಮ್ಮ ಇದ್ರೆ ನೋಡ ಶ್ರೀಶೈಲ ನಾ ಕರ್ಕೊಂಡ್ ಕರ್ಕೊಂಡೋಗಿ ಅವ ಹೆಂಗ ಜಾಸ್ತಿ ಮಾಡ್ಕೊಂಡನ್ ಹೇಳ್ಯ ಲಲಿತಾ ಆ ಕೀರ್ತಿ ಸೋರ್ ಸಂಡೆ ಸಂಡೆ ಸಂಡೆ ಕರಿಸಿ ಬಿಟ್ಟನ್ ನೋಡವ ಒಂದ್ ಎರಡ್ ಸಂಡೆ ಏನ್ ಮೂರ್ ಸಂಡೆ ಬಂದಾರ ನೋಡ ಕೀರ್ತಿ ಸರ್ ಅವನು ಬಲ್ಲಿ
ಹ್ಮ್
ಮತ್ತು ಸರ್ ನೆ ಬಂದ್ ಮಾಡ್ಕೊಟ್ರ ಅವ್ನ ಗೆನ್ ಸಮಸ್ಯೆ ಹೇಳ ಮೂರ್ ಸಂಡೆ ಬಂದನ ಅವ ಕೆಲ್ಸ ಇಲ್ಲರಾಗ ನಾವು ಏನೋ ಒಡಗರ ಟೀಮ್ ಬರ್ತದಂತಲ್ಲ
ಮತ್ತ
ಬಂದಾರ ಏನ್ ಅವರ ಎಲ್ಲಿ ಬಂದ್ರ ಇವು ಯಾರ್
ಏ ಅವರುೂ ಇದಕ್ಕ ನಮ ಶ್ರೀ ಇವ್ರು ನಮ್ ಎಳ್ಟು ಅಂದ ನನಗ ಅವ್ರ ಕಡಿಮೆ ಪರ್ಸೆಂಟೇಜ್ ಯಾರ್ದ ಆಗ್ಯದ ಅವ್ರ ಕಡೆ ಹೋಗ್ಯನ ಹೋಗ್ಯಾರಂತವರು
ಅಯ್ಯಾಯ ಈಗ ಮತ್ತ ಶ್ರೀಶೈಲ ಅಣ್ಣ ಅಂದಂತ ಈವ ಆಗ್ಲಾರರ್ ಉಳ್ದವನ ನಾಳಗ ಯಾರ್ನಾರ ಕರಸ ತಿಂತವ ಅಂತ ಅಂದ ನ ಅಂದಲ್ಲ ನನ್ಗಂಡ
ಇಲ್ಲಾ
ಹ ಎಏ ನವು ಯುವಾ ಅವ್ನದೂ ಅವ ಅವನ್ ಹೆಂಡ್ತಿ ಆಣೆ ಮಾಡ್ಕೊತಾನ ಎಡ್ ಎಡ್ಡ ಪೇಮೆಂಟ್ ನೋಡ ಅವ್ನ ಹೆಂಡ್ತಿ ಏನ್ ಮಾಡಲ್ಲ
ಎರಡ್ ಎರಡು ಪೇಮೆಂಟ್ ಮ ಅದೊಂದ ಇಷ್ಟು ಇಪ್ಪತ್ತು ಇಪ್ಪತ್ತೈದು ಸಾವಿರ ಎಷ್ಟ ಅದಕ್ಕ ಇಪ್ಪತ್ತೈದು ಅದೊಂದು ಟಿ ಎದ ಐದ್ಂತ
ಹಾ
ಮೂವತ್ತು ಅದೊಂದು ಹದನೈದು ನಲ್ವತ್ತೈದ ನ ಐವತ್ತೈತ
ಅದೊಂದು್ ಹದ್ಿನೈದು ಅದು ಇದೊಂದ ಐದು ಇಪ್ಪತ್ತು ್ ನಲವತ್ತೈದು ಸಾವರ ಆಯ್ತು ನಲವತ್ತೈದು
ನಲ್ವತ್ತು ಏನಿಲ್ಲ
ನಲ್ವತ್
ಏನಿಲ್ಲಾಂದ್ರೆ ಐವತ್ತು
ಹ್ಮ ಒಂದೇ ತಿಂಗಳಿಗೆ
ಹ್ಮ್ ನಾವವು್ ಮೂರ್ ತಿಂಗಳು ದುಡ್ವಿ ಮೂರ್ ತಿಂಗಳು ದುಡಿದ್ರೆ ನಲ್ವತ್ತೈದು್ ಆಗುತ್ತೆ ಅದನ್ನು ಕಂಪ್ಲೀಟ್ ಬರಲ್ಲ ಹದಿನೈದು
ನವಗಂಗ ನೋಡಿ
ಹ್ಮ್
ಆದ್ರೂ ನಮಗ ಗಂಡ್ಮಕ್ಳ ಹಂಗ ಅಕಿದಿಿಲ್ಲಲ ಅಲ್ತ ಹಂಗ ನಮಗ ಹೆಂಗ ತೋಳಿಲ್ ನೀವ ಅಂತೀ ನ
ಹ್ಮ್ ಆಗ್ತಿರ್ಲಿಲ್ಲ ಬಿಡು ಇವೆಲ್ಲಾ ತಿರ್ಗಾಡಕ್ಕ ಅದು ತಿರ್ಗಾಕ್ ಆಗ್ತ
ಹೌದ್ ಎಲ್ಟು ಆತಿದ್ದಿಲ್ಲ ನಮಗ್ ಅದ್ರಾಗ ಅವ್ರಿ ಬಾ ಮಿಟ್ಟ ಇರ್ತಾವ ಎಲ್ಲಲ್ತಾ ಮಿಟಿಂಗ್ಗಳು ಬಾಲ ದಂತ
ಹಾ ಮತ್ತ ನಾವು ಮನ್ಯಾಗ ಕೆಲ್ಸ ಮಾಡೋರು ಅಡ್ಗೆ ಮಾಡೋರು ಇದೇನ್ ಹೋಗಿ ಯಾರನಾದ್ರು ಕಳಸ್ತೀವಿ ಮಾಡ್ಕೊ ಬರ್ತೀವಿ ಅಡ್ಗೆ ಮಾಡೋರು ಎಲ್ಲಾ ಮಾಡವರು ಹೆಂಗ್ ಮಾಡ್ತಿದ ನಾ ಹ್ಮ್
ಅವ್ರಂಗ ನೋಡಿ ತಗೊಂಡಿರ್ತಾರಪ
ಸಂಜಿಕ ಮಾಡ್ಬೇಕಾ
ಹಾ ಮಾಡ್ಬೇಕು
ಇಡ್ಲ
ಸರಿ